ಹಲೋ ರವಿಕುಮಾರ್ ಅವರೆ ಏನ್ ಮಾಡಾತಾ ಇದ್ದೀರಪ್ಪಾ.
ಏನಿಲ್ಲ ಸುಮ್ ಕೂತಿದ್ದೆ ಅಪ್ಪುರೆ ಆರಾಮ ಇದೀರಲ್ವಾ.
ಅರಾಮದಿವವಿ ಅಲ್ಲಾ ದೊಡ್ಡ ಮಂದಿ ಈಗ ನೆನಪಗಾಗಿದೆ ನಮಗು.
ಇಲ್ಲ ಇಲ್ಲ ಸ್ವಲ್ಪ ಕೆಲ್ಸದ ಒತ್ತಡದಿಂದ ಇಲ್ಲಿ ಕಾಲೇಜಿನ ಒತ್ತಡದಿಂದ. ಸ್ವಲ್ಪ ನಿಮ್ಮನ್ನು ನೆನೆಸುವುದು ಬಹಳ ಇದಯ್ತು.
ಯಾಕೆ ಯಾವ ಕಾಲೇಜ ಅಲ್ಲಿ ಇರೋದು ನೀವು.
ಅವ್ ನೋಡಿ ಇಲ್ಲಿ ಆ ಕೃಷಿ ಮಹಾವಿದ್ಯಾಲಯ.
ಹ್ಮ್
ಇದು ಇಲ್ಲ ಗಾಂಧಿ ಕೃಷಿ ವಿದ್ಯಾಲಯ ಇದು ಬೆಂಗಳೂರಲ್ಲಿ.
ಬೆಂಗಳೂರಲ್ಲಿರೋದಾ ನೀವು ಈಗ.
ಹೌದು ಹೌದು ಹೌದು ಗಾಂಧಿ ಕೃಷಿ ವಿದ್ಯಾಲಯ. ಇದು ಏನ್ ಮಾಡ್ತಾರೆ ಉಡುಪಿಯಲ್ಲಿ.
ನಾವು ಉಡುಪಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದಿನಿ.
ಹಾ ಹಾ ಹಾ. ಹಾ ಅಂದ್ರೆ ನಾವು ಅಲ್ಲಿ ಬರ್ತ ಒಂದ್ಸತಿ ಬಂದಿದ್ದೆ ಅಲ್ಲಿ ಇಂಜಿನಿ ಇದು ಉಡುಪಿ ಸೈಡ್ ಎಲ್ಲ.
ಹಾ ಹೇಳಿದ್ರಲ್ಲ ಬಂದಿದ್ರಂತೆ ನೀವುಮ್ಗೆ ಬನ್ ಅಂದ್ರೆ ತುಂಬಾ ಸ್ಪೆಷಲ್ ಇಷ್ಟ ಅಂತೆ.
ಹೌದು ಇದು ಮಂಗಳೂರು ಬನ್ ಗೊತ್ತಲ್ವಾ.
ಹಾ ಅದೇ ಹೇಳಿದೀರ.
ಹ ಮಂಗಳೂರು ಬನ್ ಅಂತ್ರು ಬಹಳ ಪ್ರಸಿದ್ಧಿ ಅದಕ್ಕೆ ತಿನಕ್ಕೆ ಬರ್ತೇವೆ ಅಲ್ಲಿ.
ಅಲ್ಲೇ ತಿನ್ನಲು ಬೆಂಗಳೂರಿನಿಂದ ಉಡುಪಿಯವರೆಗೆ ಬರ್ತೀರಾ.
ಇಲ್ಲ ಇಲ್ಲ ಪ್ರವಾಸಕ್ಕೆ ಸುಮ್ನೆ ಬಂದಾಗ ಅಲ್ಲಿ ಬಂದ ನೋಡಿದ್ದೆ ತಿಂದು ಇಷ್ಟ ಇಷ್ಟ ಆಯ್ತು ಅದಕ್ಕೆ
ಇವಾಗ ಬಂದಿದ್ರಿ ಪ್ರವಾಸಕ್ಕೆ ನೀವು ಈಗ
ಅದು ಸ್ವಲ್ಪ ಅಂದ್ರೆ ನಾವು ಈಗ ನಾನು ಈಗ ಇದು ವರ್ಗಾವಣೆ ಆಗಿದ್ದೇನೆ
ಎಲ್ಲಿಂದ ಎಲ್ಲಿಗೆ
ಈಗ ಭೀಮ್ರಾಯನ ಗುಡಿ ಗೊತ್ತಲ್ವಾ ಕೃಷಿ ಮಹಾವಿದ್ಯಾಲಯ ಹೋದಾ ಎರಡು ಒಂದು ವರ್ಷ ಅಲ್ಲೇ ಕಲ್ತಿದ್ದೆ
ಅವಾಗ ಅಲ್ಲಿ ಹೋಗಿದ್ದೆ ಅಂದ್ರೆ ನಿಮ್ಮ ಇದಕ್ಕೆ ಬಂದಿದ್ದೆ ಉಡುಪಿ ಅಲ್ಲೆಲ್ಲಾ ಪ್ರವಾಸ ಮಾಡಿದ್ದೆ.
ಹ್ಮ್
ಮತ್ತೆ ಅಲ್ಲಿ ಭೀಮ್ರಾಯನ್ ಗುಡಿಯಿಂದ ತಗದ್ ಹಾಕದ್ರು ನನ್ಗೆ.
ನೀವೇ ತೆಗೆದುಕೊಂಡು ಬಂದ್ರಾ ಅಥವಾ ಅವರು ತೆಗೆದುಹಾಕಿದ್ರಾ.
ಅವರು ತೆಗೆದ್ ಅಂದ್ರೆ ಇಲ್ಲಿ ಸ್ವಲ್ಪ ಕೆಲ್ಸ ನಾವು ಬೇರೆ ಬೇರೆ ಕೆಲ್ಸ ಮಾಡಿದ್ದೇವಿ.
ಏನ್ ಮಾಡಿದಿರಿ ಅಂತಹದು.
ಅಂತದ್ದ ಬಾಳ ದೊಡ್ಡ ಕೆಲ್ಸ ಮಾಡಿದ್ವಿ ಅಂದ್ರೆ ಸ್ ಇದು ಸಣ್ಣ ಸಣ್ಣದ್ ಇದು ಇಲ್ವಾ.
ಹ್ಮ್.
ಕಲೆ ಸ್ವಲ್ಪ ಸಾಣದಿದೆ ಮತ್ತೆ ಇಲ್ಲೆಲ್ಲಾ ಕಣ್ಣಲ್ಲಿ ಕೂತ್ ಬಿಡ್ತೇವೆ.
ಹ್ಮ್
ಮತ್ತೇಕೆ ಎಲ್ಲರೂ ಪೇಲ್ ಮಾಡಕತ್ರು ಅದಕ್ಕೆ ಸುಮ್ನೆ ಬೇಡ ಬೇಡ ಅಂತ. ವರ್ಗಾವಣೆ ತಗೊಂಡ್ಬಿಟ್ಟೆ ನಾನು.
ವರ್ಗಾವಣೆಗೆ ಏನಾದ್ರೂ ಹಣವನ್ನು ಕೇಳಿದ್ರಾ ಹೇಗೆ.
ಹೌದು ಹಣ ಕೇಳಿದ್ರು ಮತ್ತೆ ಒಬ್ಬ ಹುಡುಗ ಬರ್ಬೇಕು ಅಲ್ಲಿಂದ ಬೆಂಗಳೂರಿನಿಂದ ಒಬ್ಬ ಬಿಡಬೇಕು. ಕಾಲೇಜ್
ಹ್ಮ್
ಅದು ಒಬ್ಬ ಬಿಟ್ಟ ಆಮೇಲೆ ನನ್ಗೆ ಸಿಗ್ತದು ಸೀಟು
ಯಾವ ವಿಭಾಗ ನಿಮ್ದು ಕೃಷಿ ವಿಭಾಗವಾ ತೋಟಗಾರಿಕನ.
ಇಲ್ಲ ಕ ಈಗ ಮೊದ್ಲು ಇಲ್ಲಿ ಕ್ ಕೃಷಿ ಭಾಗ ತೋಡಿದ್ದೆ ಇಲ್ಲಿ ಭೀಮ್ ರಾಯನ್ ಗುಡಿಯಲ್ಲಿ.
ಹ್ಮ್
ಆಮೇಲೆ ಅಲ್ಲಿ ಹೋಗೋಣ. ಕೃಷಿ ಇಲ್ಲೇ ಇಲ್ಲ ಅಂದ್ರು ಆಮೇಲೆ ಇಲ್ಲ ಆಮೇಲೆ ಏನ್ ಮಾಡುದು ಮತ್ತೆ ಈಗ ಮತ್ತೆ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ. ಮತ್ತೆ ತೋಟಗಾರಿಕೆೆಯಲ್ಲಿ ಖಾಲಿ ಇದೆ ಅತಂದ್ರು.
ನೀವು ಉಡುಪಿಗೆ ಎಷ್ಟು ಸಲ ಬಂದಿದ್ರಿ.
ಉಡುಪಿಗೆ ಒಂದು ಸಣ್ಣವಿದ್ದಾಗ ಒಂದು ನಾಕೈದು ಸತಿ ಬಂದಿದ್ದೇವೆ ಈಗ ದೊಡ್ಡವ ಆದ್ಮೇಲೆ ಒಂದ ಯಾರ್ಡ್ ಸತಿ ಬಂದಿದ್ದೇನೆ ನೋಡಿ.
ಹ್ಮ್ ಏನ್ ಮಾಡ್ತಾ ಇದ್ರಿ ಉಡುಪಿಗೆ ಬಂದು.
ಉಡುಪಿಗೆ ಬಂದು ಸ್ವಲ್ಪ ಅಲ್ಲಿ ಬಿ ಮಲ್ಪೆ ಬೀಚ್ ಗೊತ್ತಲ್ವ ಮಲ್ಪೆ ಬೀಚು ಮು ಮುರುಡೇಶ್ವರ. ಮತ್ತೆ ಮಂಗ್ಳೂರ್ಗೆ ಮಂಗ್ಳೂರ್ ಸೈಡ್ ಬಾಳ ಇರ್ತಿದ್ದವು.
ಅಲ್ಲಿ ಶ್ರೀ ಕೃಷ್ಣನ ಮಠ ಗೊತ್ತಲ್ವಾ ನಿಮಗೆ ನೋಡಿದ್ರ ಹೋಗಿ.
ಹೌದೌದು ಶ್ರೀ ಕೃಷ್ಣ ಮಠ ಉಡುಪಿ ಹೌದೌದು ಉಡುಪಿಯಲ್ಲಿ.
ಹ್ಮ್ ಮತ್ತೆ ಉಡುಪಿಯಿಂದ ಸಕಲೇಶಪುರಕ್ಕೆ ತುಂಬಾ ಸಮೀಪ ಆಗುತ್ತೆ ಸಕಲೇಶ್. ಚೂರ ಅಳೆಬೀಡು.
ಹೌದು ಹೌದು ಅದು ಮಾತ್ರ ಬಹಳ ಜಗತ್ ಪ್ರಸಿದ್ಧಿ ಸಕಲೇಶ್ಪುರ ಅಂತ್ರ. ಬಹಳ. ಅಂದ್ರೆ ಅಲ್ಲಿ ಅಲ್ಲಿ ಮನುಷ್ಯರು ಗುಡ್ಡ ಗುಡ್ಡ ಗಾಡು ಪ್ರದೇಶ ಅಲ್ವಾ. ಆ ಟ್ರೆಕ್ಕಿಂಗ್ ಮಾಡಕ್ ಬರ್ತಾರೆ ಅಲ್ಲಿ ಸಕಲೇಶ್ಪುರದಲ್ಲಿ.
ಈಗ ಮತ್ತೆ ಪ್ರವಾಸಕ್ಕೆ ಹೋಗಲು ಏನಾದರೂ ಪ್ರಯತ್ನ ಮಾಡಿದ್ರಾ.
ಅಂತ ಈಗ ಮುಂದೆ ಇನ್ ಒಂದು ಶೂಟಿ ಶೂ. ಸೂಟಿ ಕೊಟ್ರೆ ಹೋಗಬೇಕು. ಕೇರಳ ಸೈಡ್ ಎಲ್ಲ.
ಎಲ್ಲಿ ಕೇರಳಕ್ಕೆ ಹೋಗ್ತೀರಾ.
ಹೌದು ಕೇರಳ ಸೈಡ್ ಬಹಳ ಚಂದದ ವಾತಾವರಣ ಇರುತ್ತೆ.
ನೋಡಿ ಕೆರಳದಲ್ಲಿ ಈಗ ಭೂ ಕುುಸಿತ ಆಗ್ತಾ ಇದೆ ಮತ್ತೆ ನೀವು ಹೋದ ಸಮಯದಲ್ಲಿ ಆದರೆ. ತುಂಬಾ ತೊಂದರೆ ಆಗುತ್ತೆ ನೋಡಿ.
ಕರೆ ಕರೆ ತೊಂದರೆ ಆಗುತ್ತೆ ಈಗ ಭೂ ಕುಸಿತ ಬಹಳ ದೊಡ್ಡದಾಗಿ ಆಗ್ತಿದೆ ಅಲ್ಲಿ.
ಮತ್ತೆ ಯಾವ ಹೇಗೆ ಹೋಗ್ತೀರಾ ಬಸ್ಸಿನಲ್ಲಿ ಹೋಗ್ತೀರಾ ಅಥವಾ ವಿಮಾನದಲ್ಲಿ ಅಥವಾ. ರೈಲ್ವೆಯಲ್ಲಿ.
ಇಲ್ಲ ಸ್ವಲ್ಪ ಬಸ್ಸಿಗೆ ಹೋದ್ರೆ ಅಂದ್ರೆ ರೊಕ್ಕ. ಅಂದ್ರೆ ರೊಕ್ಕ ಹೆಚ್ಚಿಗೆ ಹೋಗುತ್ತೆ ಬಸ್ಸಿಗೆ ಮತ್ತು ವಿಮಾನಕ್ಕೆ.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
ಈಗ ರೈಲಿನಲ್ಲಿ ಹೋದ್ರೆ ಸ್ವಲ್ಪ ಅದ್ರಕ್ಕಿಂತ ಸ್ವಲ್ಪ ಕಮ್ಮಿ ಆಗುತ್ತೆ.
ಹ್ಮ್ ಈಗ ನೀವು ಯಾವ ರೀತಿಯಲ್ಲಿ ಹೋಗ್ತೀರಾ.
ಈಗ ನೋಡಿ ನಾವೀಗ ಇದರಲ್ಲ ಇದಿದ್ದೇವ ಅಂದ್ರೆ. ಬೆಂಗ್ಗಳೂರಲ್ಲಿ ಇದಲ್ವಾ. ಬೆಂಗಳೂರಿಂದ ಸ್ವಲ್ಪ ಡೈರೆಕ್ಟ್ ಟ್ರೈನ್ ಇದೆ ಇದು. ಡೈರೆಕ್ಟ್ ಇದಕ್ಕೆ ಕನ್ಯಾಕುಮಾರಿಗೆ. ಕನ್ಯಾಕುಮಾರ ಡೈರೆಕ್ಟ್ ರೈಲು ಇದೆ ರೈಲಿನಿಂದ. ಹತ್ತಿದ್ರೆ ಹೋಗಿ ಇಳಿಸತಾರೆ. ಎಳ್ಸೋಣ ಅಲ್ಲಿ ಸ್ವಲ್ಪ ಕ ಕನ್ಯಾಕುಮಾರಿಯಲ್ಲಿ ಬಹಳ ಜಗತ್ ಪ್ರಸಿದ್ಧಿ. ಮಂದಿರಗಳಿದ್ದಾವೆ.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
ಅಲ್ಲಿ ನೋಡಿ ಅವೆಲ್ಲಾ ಊಟ ಊಟ ಮಾತ್ರ ಬಹಳ ಚೆಂದ ಇರುತ್ತೆ.
ಅಲ್ಲಿ ಕನ್ಯಾಕುಮಾರಿಯಲ್ಲಿ.
ಅಂದ್ರೆ ಕನ್ಯ ಕೇರಳ ಸೈಡ್ ಅಂತ ಪೂರಾ ಬಹಳ ಚಂದ ಮಾಡ್ತಾರೆ.
ಮತ್ತೆ ಮೀನಿನ ಊಟ ಕೊಡ್ತಾರಂತೆವರು ಜಾಸ್ತಿ ನೀವು ತಿ.
ಹೌದು ಮೀನಿನ ಊಟ ಮತ್ತು ಚಿಕನ್ ಮಟನ್ ಚಿಕನ್ ಊಟ ಅಂತ ಕಂಡಪಟ್ಟಿ.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
ಅಂದ್ರೆ ಜಗತ್ ಪ್ರಸಿದ್ಧಿ ಅವ್ರದದು ಚಿಕ್ಕನ್ ಊಟ. ಚಿಕನ್ ಅ ಪರೋಟ ಮಾಡ್ತಾರೆ ಪರೋಟ ಮಾತ್ರ ಮುಟ್ಟಿದ್ರೆ ಮುರಿ. ಇರ್ತವೆ ಅಷ್ಟು ಮೆತ್ತಗೆ ಇರುತ್ತವೆ.
ಹ್ಮ್ ಹ್ಮ ಹ್ಮ ಹ್.
ಮತ್ತು ಚಿಕನ್ ಹಾಕ್ತಾರೆ ಕಬಾಬ್ ಹಾಕ್ತಾರೆ.
ಹ್ಮ ಕೇರಳಕ್ಕೆ ಮಾತ್ರ ಹೋಗ್ತೀರಾ ಹ್ಮ ಮತ್ತು. ಮತ್ತ ಎಲ್ಲಾದರೂ ಹೋಗ್ತಾರೆ ತಮಿಳ್ನಾಡಿಗೆ ಅಥವಾ ಆಂಧ್ರಕ್ಕೆ.
ಇಲ್ಲ ಇಲ್ಲ ಈ ಈ ಸತಿ ಮಾತ್ರ ಇಷ್ಟೇ ಇದು ಪ್ಲಾನ್ ಮಾಡಿದಂದ್ರು ಇಷ್ಟ. ಟೆ ಮಾಡಿದ್ದೇವೆ.
ಹ್ಮ್.
. ಮತ್ತೆ ಮುಂದೆ ನೋಡ್ಬೇಕು ಇದ ಆಗಣ ಮತ್ತು ನಾಲ್ಕು ವರ್ಷ ಮುಗಿಯಣ ಮತ್ತೆ ಎಲ್ಲರ ಹೋಗ್ಬೇಕು ಮತ್ತ. ತವಾಸಕ್ಕೆ.
ಹ್ಮ್ ಹ್ಮ್್ಮ.
ಹಾ ಹಾ ಮತ್ತೆ ನೀವು ಎಲ್ಲಿ ಪ್ರವಾಸಕ್ಕೆ ಹೋಗಿಲ್ವಾ.
ಹ್ಮ ಹೋಗಿಲ್ಲಪ್ಪ ಈಗ ಸಣಿ ಹಾರಲ್ಲಿ.
ಹ್ಮ್ ಹ್ಮ್ ಹೋಗಿಲ್ವಾ.
ಹ್ಮ ಮತ್ತೆ ಇವತ್ತು ಮತ್ತೆ ಇವತ್ತು ಯಾವುದು ಪರೀಕ್ಷೆ ಇದೆ ಅಂತೆ ಅಲ್ಲ ನಿಮಗೆ.
ಹೌದೌದು ಇತ್ತು ಇವತ್ತು ದೊಡ್ಡ ಪರೀಕ್ಷೆನೇ ಇತ್ತು.
ಯಾವ ಪರೀಕ್ಷೆ ಯಾವ ವಿಷಯದಲ್ಲಿ.
ಹ್ಮ ಇದು. ಅಂದ್ರೆ ಈಗ ಗಿಡದ ಅದ ಯಾವ್ದೋ ಇದೆ ಗಿಡ ಶಾಸ್ತ್ರ ಅಂತ ಏನೋ ಇದೆ.
ಗಿಡಗಳ ರೋಗಗಳ ಶಾಸ್ತ್ರ.
ತ್ರ ಹೌದು ರೋಗಗಳ ಶಾಸ್ತ್ರ. ಇವತ್ತು ಮಾತ್ರ ಪೇಪರ್ ಮಾತ್ರ ಬಹಳ ಇದು. ಕಠಿಣ ಪ ಕಠಿಣ ಬಹಳ ಕಠಿಣ ಆಗಿತ್ತು.
ಹೌದು ಅದು ನಮ್ಮ ಗೆಳೆಯ ಸಮರ್ಥ ಅಂಕೆರಿ ಕರೆ ಮಾಡಿದ್ದ ಅವನು ಹೇಳ್ತಾ ಇದ್ದ.
ಹೌದ ಹೌದು. ತರಿ ಇವತ್ತು ಬಹಳ ಕಠಿಣದ ಪರೀಕ್ಷೆ ಇತ್ತು ಇವತ್ತು.
ಲೊ ವಿಭಾಗದ ವಿದ್ಯಾರ್ಥಿನಿಯರು ಹೇಳುತ್ತಿದ್ದಾರಂತೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ.
ಏನಂತ.
ಅದೇ ಪ್ರಶ್ನೆ ಪತ್ರಿಕೆ ತುಂಬಾ ಕಠಿಣವಾಗಿದೆ ನಾನು ಒಂದು. ಎರಡು ಬರಲ್ಲ ನನಗೆ ಅದಕ್. ಅದಕ್ಕೆ ತನ್ನ ಗೆಳತಿಗೆ ಹೇಳಿ ಅಳ್ತಾಯ್ದ್ರಂತೆ.
ಯಾರು ರಾಧಾ ಅವರಾ.
ರಾಧಾ ಅವರ ಗ್ಯಾಂಕಿನ ಮುಖ್ಯ ಅಭ್ಯರ್ಥಿ ಆದಂತ ಚೆನ್ಮ್ಮಯಿ ಅವರಂತೆ.
ಹಬ್ಬಬ್ಬಬ್ಬ ಇಲ್ಲ ಇಲ್ಲ ಅವರೆಲ್ಲ ಓದಿರ್ತಾರೆ ಅವ್ರು ನಮ್ ನಮಗೆ ಮಳ್ ಮಾಡ್ತಾರೆ.
ಇಲ್ಲ ಈಗೆ ಹೇಳಂದರಂತೆ ಸಮರ್ಥ ಕಮ್ ಕೇರಿ ಅವರಿಗೆ. ಹರ್ಷ ಬಂದ್ ಹೇಳಿದ್ರಂತೆ.
ಹಾ ಹಂಗ್ ಹೇಳಿದ್ರ ಅಂದ್ರೆ ಹರ್ಷ. ಮತ್ತೆ ಹರ್ಷ ಚಿನ್ಮಯಿ ಲವ್ವರಾ.
ಏ ಆ ರೀತಿ ಅಲ್ಲ. ಅವರು ಅವ್ಳ್ ಬಂದಾಗ ಇವರು ನೋಡಿದಾರಾಂತೆ ನಿ.
ಹಾ ಗಪ್ ಚುಪ್ ನೋಡಿದಿದ್ದಾರೆ ಹಾ ಹಾ ಹ.
ಅವ್ರು ಬಂದು ನಮ್ಮ ಹತ್ತಿರ ಬಂದು ಹೇಳ್ತಾ ಇದ್ರು.
ಹೌದ ಹೌದು ಹೌದೌದು ಹಿಂಗೆ ಇರ್ಬೋದು. ಅವರ ಹೌದು ಕಠಿಣ ಬಹಳ ಕಠಿಣ ಐತ. ತ್ತುಕ್ಕರೆ.
ಆ ರೀತಿ ಹೇಗೆ ತೆಗಿತಾರೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನವರು.
ಹೋಯ್ಲಿ ಬಿಡಿ ಅಂದ್ರು ಏನ್ ಮಾಡಕ್ ಬರಲ್ಲ ಮಸ್ತರ್ಗಳು ಬಹಳ. ಅವ್ ಬಾಳ ಸ್ಟ್ರಿಕ್ ಅಂದ್ರೆ ಅವ್ರ ಮುಂದ ಬಾಳ ದಿಮಾಗ್ ತೋರ್ಸಿದಾರೆ ಹುಡುಗುರ್. ಅದರ ಸಲಿಂದ ಇಡ್ಬಕ್ಂತ ದೊಡ್ಡ ಗೂಟನೆ ಇಟ್ಬಿಟ್ಟಿದ್ದಾರೆ.
ಹ್ಮ್ ಮತ್ತೆ ಮುಂದಿನ ಪರೀಕ್ಷೆಗಳು ಯಾವ ರೀತಿಯಾಗಿರುತ್ತೆ.
ಇವತ್ತು ಮೊಬೈಲ್ ಒಯ್ದಿದ್ರೆ ನನ್ ಕೆಲಸ ಆಗ್ತಿತ್ತು
ಆಗ್ತಿತ್ತ ಯಾವ ಗುರುಗಳು ಬಂದಿದ್ದರು ನಿಮ್ದು
ಇದು ಇವರು ಶಿವಪ್ಪ ಕರಡಿ ಗೊತ್ತಲ್ವಾ
ಹಾ ಗೊತ್ತು
ಅವರು ಮತ್ತು ಇವ್ರು ಅವ್ರ ಹೆಸರೇನು ಗಿಡ್ಕಿದಾರಲ್ವ ಜೌತಿ ಮೇಡಮ್ ಅವ್ರು
ಹೌದಾ
ಅವರಿಬ್ರು ಮಾತ್ ಮಾತಾಡೋದಕ್ಕೆ ಕೆ ಮುಂದೆ ನಿಂತಬಿಟ್ರು ಅವ್ರು ಪೂರಾ ನಾವಿರೋದು ಅದು ಇದು ಏನು ಆದರೂ ವೈ ಬೇಕು ಅಂತ ಮಾಡಿದ್ದೆ ಏನೇ ಆದ್ರು ವೈಬೇಕ್ ಮೊಬೈಲ್ ಅಂತ ಅಂದಿದೆ
ಹ್ಮ್
ಈಕ ಜ್ಯೋತಿ ಮೇಡಮ್ ಬ ಅಂದ್ರು
ಹ್ಮಞ
ಈ ಜ್ಯೋತಿ ಮೇಡಮ್ ಬಂದ್ರೆ ಅವ್ರ ಸ್ನೇಹಲ್ಗಿರಿ ಮೇಡಮ್ ಅವರು ಬಂದೇ ಬರ್ತಾರೆ ಅಂತ ತಿಳ್ಕೊಂಡೆ
ಅವರು ಸ್ನೇಹಲ್ಗಿರಿ ಮೇಡಮ್ ಅವರು ಮೊದಲ ಬ್ಲಾಕಿಗೆ ಹೋಗಿದ್ರಂತೆ
ಹೌದು ಬರ್ತಾರ ಅಂತ ತಿಳ್ಕೊಂಡು ವಾಪಸ್ ಮೊಬೈಲ್ ಇಟಕೊಂಡೆ ಬಂದು ಯಾಕಂದ್ರೆ ಅವರು ಅವ್ರು ಬಂದ್ ಚೆಕ್ ಮಾಡ್ತಾರೆ ಎಲ್ಲಾ ಕಡೆ ನೋಡ್ತಾರೆ ಕಣ್ಣು ಬಾಳ ಚುರು ಚುರುಕಿದಾವೆ ಸ್ನೇಹಲ್ಗಿರಿ ಮೇಡಮ್ ಅವ್ರು ನಮ್ಗೇನ್ ಗೊತ್ತು ಶಾಕ್ ಆಯ್ತು ನನಗೆ ಶಿವಪ್ಪ ಕರಡಿ ಅವ್ರು ಬಂದು ಶಾಕ್ ಮಾಡಿಸ್ಬಿಟ್ರು
ಮತ್ತೆ ಈಗ ಯಾವ ಪರೀಕ್ಷೆಗೆ ಓದಿಲ್ವಾ ನೀವು
ಏನು ಓದಿಲ್ಲ ಏನ ಸ ಸೋಮವಾರ ದಿನ ಪರೀಕ್ಷೆ ಇದೆ ನೋಡಿ ಯಾವ್ದದೆ ಅದು ಗೊತ್ತಿಲ್ಲ ನನ್ಗೆ
ಸೋಮವಾರದಿಂದ ಸ್ನೇಹಲ್ಗಿರಿ ಅವರದ್ದಿದೆ ಅಂತೆ
ಹೌದು ಅವ್ರದ ಮಾತ್ರ ಬಹಳ ಕಠಿಣ ಅವರು ಕಠಿಣವಾಗಿ ತೆಗತಾರೆ
ಹ್ಮ್ ಅವರು ಎಲ್ಲಾ ಲೆಕ್ಕಗಳನ್ನು ತೆಗಿತಾರಂತೆ
ಹೌದು ಲೆಕ್ಕ ತೆಗತಾರೆ ಏನ್ ಮಾಡೋದು ಲೆಕ್ಕ ಏನ್ ಮಾಡಕ್ ಬರಲ್ಲ ನಮ್ಗೆ
ಈಗ ಸಮಿ ಸನಿಹದಲ್ಲಿ ಯಾವದು ಮೊಬೈಲ್ ಓದಿಲ್ವಾ ಯಾವ ಪರೀಕ್ಷೆಗ
ಹಾ ಯಾವ್ದೂ ಓದಿಲ್ಲ ನಾನು ನಾನು ಕರಿ ಯಾವುದೂ ಓದಿಲ್ಲ
ಮತ್ತೆ ಸಮರ್ಥಕಮಿಕೇರಿ ಅವರು
ಅವರು ಅವರು ಅವರೆಲ್ಲ ಬೇರೆ ಇದೆ ಅವ್ರದ್ದು ಲೆಕ್ಕ ಎಲ್ಲ
ಓದಿದ್ರ ಅವ್ರು
ಅವರೆಲ್ಲ ಓದ್ತಾ ಇದಾರೆ ಅವರೆಲ್ಲಾ ಓದ್ತಾ ಸಣ
ಮತ್ತೇನು ಬೆನಕಟ್ಟಿ ಸಮರ್ಥವರು ಓದಿದ್ರಂತೆ ಮೊದಲ ಪರೀಕ್ಷೆಗೆ
ಹೌದು ಬಾಳ ಓದಿದ್ರು ಅವರು ಮಾತ್ರ ರಾಧ ಅವರು ಹೇಳೇಳ್ಕೊಡೋರು ಫೋನಿನಲ್ಲಿ ಹೇಳಳ್ಕೊಡೋರು ಇವ್ರು ಓದೋವರು
ಹ್ಮ್ ಓದ್ತಾ ಇದ್ರಾ
ಹೌದದು ಅದು ಹೋಲಿ ಬಿಡಪ್ಪು ಇಲ್ಲಿ ಸೋಲಾರ್ ಹಾಕಿದಿದ್ದಾರೆ ನೋಡ್ ನಮ್ದು ಒಡದಿದ್ರು
ಹ್ಮ ಹೌದು ಹಾಕಿದ್ದಾರೆ ಆದ್ರೆ ನನೇ ಹಾಕಿಲ್ಲಲ್ವ ತಳಗೆ
ಹೌದು ಏನ್ ಮಾಡಕ್ ಬರಲ್ಲ ಇಲ್ಲೇ ಬರ್ಬೇಕುಾ ಚಳಕ ಮಾಡಕ
ಆಯ್ತ ಇನ್ನೂ ಒಂದು ವಾರಗಳ ಕಾಲ ಮತ್ತೆ ಬೇರೆ ಹಾಸ್ಟೆಲ್ಗೆ ಸ್ಥಳಾಂತರವಾಗಿ ಹಲ್ತಿರಿ ಅಲ್ಲಿ ಆರಾಮಾಗಿ ಇರ್ತಿರಿ
ಹ ಏನ್ ಆರಾಮ ಅಲ್ಲಯ ಅಣ್ಣ ಅವ್ರು ಇರ್ತಾರಲ್ವ ಎರಡನೇ ವರ್ಷದಿದ ವಿದ್ಯಾರ್ಥಿಗಳು ನಮಗೆ ಕಾಡ್ತಾರೆ
ಹ್ಮ್
ಅವ್ರು ನೀರು ತುಂಬಕೊಂಬ ಅದು ತುಂಬಕೊಂಬ ಅಂದ್ರ ಬಾಟ್ಲಲಿ ಹಗಳಿ ಬಿಡುದು ಪೂಚಿಕಂತ
ಈ ಸಲಾ ಅವರ ಮಾತನ್ನು ಕೇಳಬಾರ್ದ ನೋವು
ಕರೆ ಕರೆ ಹೌದು
ಆಯ್ತು ಮತ್ತೆ ನಿಮಗೆ ಕಾಲ್ ಮಾಡ್ತೇನೆ
ಆಯ್ತಳ ಅಮೇಲೆ ಅಸ್ತನಿ